ಹಲೋ
ಹ್ಮ್
ಹೇಳ್ರಿ ಏಲ್ಲಪ್ಪಾ ಮಾಡಿ ತೊಳದ ಮಾಡಿ ತೊಳತಿನಂತ ಬಂದಿಲ್ಲ ಅಲ್ಲಿದು
ಮತ್ತೇನ ರೊಟ್ಟಿ ಮಾಡಿಲ್ಲ
ಮೇಲ್ಪಾ ಸರಿ
ಹ್ಮ್ ನ ಬಸಗಂದ್ಮೇಲೆ ಮಾಡ್ತೇನಾ
ಹೋಳ್ ಬಡ್ತನಿರು ಹ್ಮ್
ಎಲ್ಲಿಗ್ ಹೊಂಟಿದ್ದಿ
ಹಣ್ಣ ಹಣ್ಣ ಹೋಳ್ ಕೊಡ್ತೀನಿ ಹ್ಮ್ ನಿಮ್ದೇ ನೋಡದು
ಏನಲ್ ನಾ ಉಪ್ಪಿ ಮಾಡಬೇಕಕ ಉಳ್ಳಾಗಡ್ಡಿ
ಪ್ಪಟ ತಿತ್ತೀರ
ಸಿ ನ ಬಿ ರೂಪಿ
ಸುಮ್ರತಾ ಹ್ಮ್ ಹ್ಮ್.
ಹಸವಿಲ್ಲ. ಸುಮ್ ಹಂಗೆ ಮಕ್ಕೊ ಬರ್ಬತ್ತ ಅಂತ ಹೇಳಿ ಒಂಚೂರು ಉಪ್ಪಿಟ್ಟು ಮಾಡಕ್ಕತ್ತೀನಿ. ಹ್ಮ್ ಅದಕ್ಕೆ ಮತ್ತೆ ನ್ ರೊಟ್ಟಿ ಮಾಡತರಿ ಏನ್ ಮಾಡಕತ್ತರಿ ಅಂತ ಹೇಳಿ ಹಚ್ಚುದು.
ನಿಮ ತಮ್ಮ ಬಂದಿಲ್ಲ. ಹ್ಮ್ ಹ ಬರ್ತಾರ.
ಹ್ಮ ಬರ್ತನ ಒಂಬ ತ ತರ್ತಾನ.
ಒಬ್ಬ್ರ ಇದ್ರಂದ್ರ ಕೂತ್ ಮಾತ್ ಹೇಳ್ತಾರೆ.
ಹ್ಮ್
ಹ್ಮ್. ಸೊಸೆ ಹೋಗಳ.
ಇಲ್ಲೇ ಹಣ ಅಂದಿರಪ್ಪಾ ಅವತ್ತರ ನಾನ ಇದಕ್ ಬಂದಾಗ ಹೊಲಕ್ ಬಂದಾಗ ಇಲ್ಲೇ ಹರ ಶುಶ್ ಅಂತ ತಂದ್ರು.
ಹ್ಮ್.
ಮತ್ತತ್ ಮುಂದಿನ ಸ್ಟೋರಿ ಕೇಳಬೇಕಂದ್ರ ನಮ್ಮ ಅಕ್ಕ ಕೇಳಿದ್ರ ಗೊತ್ತಾಗೋಗೋದು.
ಅ ಎಲ್ಲಾ ಗೊತ್ತಿರ್ತದೆ ಮಕ್ಕಾ.
ಹ್ಮ್.
ವ ಆಕೆ ಮತ್ ನಂಬರ್ದ ಅವ್ವ ನೀಮಕ್ಕನ ಮತ್. ಹ್ಮ್ ಒಂದಕ್ಕೆ ಅಡ್ ಹೇಳ್ತಾರ
ಹಾಗೇನಿಲ್ಲ.
ನನ್ಗ್ ಭರೋಸನಲಿಗ ಅವ್ರ ಮಾತಿನ ಮೇಲೆ ಯಾವುದಕ್ಕೂನು.
ಹ ಯವ ನಮ ತಮ್ಮನ ಫೇವ್ರೇಟ್ ಅಕ್ಕಳಕ.
ಹೂ. ನನ್ಕ ಒಂದ್ ಸಲ ಸ ಒಂದ್ಸಲ. ಕೈಯ ಸುಳ್ಳ ಸಿಕ್ ಬಿಟ್ರಲ್ಲ ಅವ್ರ ಒಟ್ಟ ನಂಬಲ್ ನಾ.
ಹ ಯಾಕಂದ್ರೆ ಜಾಸ್ತಿ ಆಕಿ ಬಸೋದಗೆ ಬಾಳ ಇಷ್ಟ ಪಡ್ತಾಳ.
ಹ್ಮ್.
ಬಸೋ ನಟಿಗೆ ಜಸ್ತಿ ಇಷ್ಟ ಪಡ್ತ
ಇಲ್ಲ ನನ್ ನನ್ನ ಎದ್ರ ಒಂದ್ಸಲ ಸುಳ್ಳ ಸಿಕ್ಕ್ರಲ್ಲ ಅವ್ರ ಏನ್ ಮುಂದ್ ಕರೆ ಹೇಳಕ ನಂಬಲ್ ನವುಟ್ಟವ್ರೀ ಹ್ಮ್.
ಹಂಗಂದ್ರ ಸಿಚುವೇಶನ್ ಒಂದೊಂದ್ಸಲ ಹೇಳಂಗ ಮಾಡಿರ್ತದ. ತಪ್ಪ ಮಾಡಿದ್ ಮನ್ಷ್ಯ ತಪ್ಪು ಮಾಡಿದ್ ಮನ್ಷ್ಯ. ನೋಡು ತಪ್ಪ ಮಾಡಿದ ಮನ್ಷ್ಯ ಯಾವತ್ತು ತಪ್ಪ ಮಾಡತಾನ ಅಂತ ಅನ್ಕೊಂಡ್ರ. ಕರೆಕ್ಟ್ ಇದ್ ಮಂಚೆ ಕರೆಕ್ಟೇತ ಅನ್ಕೊಳ್ಳೋದು ತಪ್ಪ ಸಿಚುವೇೇಶನ್ ಮಾಡ್ಸಿರ್ಬಹುದು.
ಹ್ಮ್ ಅಕಿ ಏನ್ ಸಿಚುವೇಶನ್ ಮಾಡಸ್ತದ ಹೇಳು ಏನ್.
ಇಲ್ಲ ನಾ ಅಕ್ಕಿ ಅಂತ ಹೇಳಕತ್ತಲ್ಲ ನಾ ನಾನ್ ಅಕ್ಕಿ ಅಂತ ಹೇಳಕತ್ತ. ಎಕ್ಸಾಂಪಲ್ ಕೊಡಗತ್ತ ಎಕ್ಸಾಂಪಲ್ ಕೊಡಗತ್ತೇನ ಎಲ್ಲಾರ್ದನು. ಒಂದ್ಸಲ ಮನ್ಷ್ಯ ತಪ್ಪ ಮಾಡ್ತಾನ ಅಂದ್ರ ಒಂದ್ಸಲ ಬಿದ್ದಿ ಅ್ರ ಪದೇ ಪದೇ ಬೀಳ್ತಾನೆ ಇರ್ತೇನಿ. ಇಲ್ಲಲ್ಲ. ಳ್ಳವತ್ತು ನಿಜೇಳ್ತಾರ ಅಂತ ಸುಳ್ಳರು ಇವತ್ತು ಸುಳ್ಳುಳ್ತಾರ ಅಂತ ಪರಿಸ್ತಿತಿ ಹೇಳ್ಸಿರ್ತದ ಪರಿಸ್ಥಿತಿ ಮಾಡ್ತಿರ್ತದ. ಹಂಗಂತ ಜೀವನ್ ಪರ್ಯಂತ ಒಬ್ಬ ಹಂಗ ಬಾಂದ ನಂಬಲ್ಲೆ ಅನ್ನೋ ಅದು ತಪ್ಪದು.
ಹ್ಮ್.
ಹ್ಮ್
ಮತ್ತೆ
ಏನ್ ಮಾಡಕತ್ತ ಇವೆರಡು.
ಕಿವ ಹ ಹೋಣ ಕೊಡ್ಲಕತ್ತರಾಪ್ಪ ಹೊರಗಿಂದಲ್ಲ. ಬಂದ್ ಮಾಡಕ್ ಹೇಳಾರ. ನೀನ್ ಬಿದ್ದ ಕೊಡಬ. ಈಗ ನಾನ್ ನಿ ಮನೆಗೆ ಸಾಮಾನ್ಯ ಕೊಡ ಬರ್ ನಾ ಬರ್ಬೇಕಂದ ಸಾಂಬಾರ್ ತೊಗೊಂಡೆ ಬರ್ಬತ್ ಮಾಡಿದ್ದೆ ನಾನು. ಅದ ಮಜಾಕ್ ಮಜಾಕ್ನಾಗ ಸೀರಸ್ ಆಯ್ತದು ಸ್ನನ್ಸ ಸ್ನ ಒಂದ್ಸಲಕ್ಕ ಜಗಳಕ್ಕ
ಸಕಾ
ಹಂಗಾ ನ ಕೈಯ್ಯಾಗ ಒಂದ್ ಕಡೆ ಚಾವಿ ಒಂದ್ ಕಡೆ ಸಾಮಾನು ಹಿಡ್ಕೊಂಡನ್ ಅಕ್ಕೆ ಕುತ್ಗೆ ಜುಗಿ ಬಿದ್ದಾಳ ಸರಿಯತ್ತ ಕೆಷ್ಟ್ಣ ಏನ್ ಮಾಡನಿ ಹಿಂಗ ಅಡ್ಡಗ ಹಡಿನಿಏಕ ಮಾಡಳ ಕೈ ಜಾರ ಆತ ಹ ದಿಪ್ಪತ್ ಅದು ಶೋಕೇಸಿ ಮಾಡಕೊಂಡ
ಹ್ಮ
ಎ್ದತ್ತಲದು ಜಗಳ ಅಲ್ಲಿಗೆ ಇಬ್ರದುು ಹ್ಮ್
ನಿಂದು ಬಸ ಒಂದು ಹ್ಮ್ ಜಗಳ ಎಕೊಂಡದ್ರೀ
ಈ ಇದ್ರ ಕಾಲಗಿದೆ
ಹ್ಮ್
ಹ್ಮ್
ಅದಕ್ಕೆ ನೀ ಯಾಕೋ ಸೈ ನೀ ಯಾಕೋ ಸೈಲೆಂಟ್ ಆಗಿ ನಾ ಆಮೇಲೆ ಬರ್ತ ಕಾಕಿಫೋನ್ಸ್ತನ ಅಂದ್ರ ಯಾಕ ಸೆಲೆಂಟ ಮಾತಾಡ್ಲಕ್ ಹುಷಾರಿಲ್ಲ ಅಂದಿದ್ದಲ್ಲ ಅಂತ ಇನ್ನು ಜಾಸ್ತಿನ ಹುಷಾರಿಲ್ಲ ಶಾವಂತ ಒಯ್ದ್ ಕೊಟ್ಟು ಬಂದ್ಬಿಡು ಯಾಕ ಮಾಮ್ಮಿನ್ ಎಳ್ಳಕತ್ತಳ ಅಂದ ಎ ತಂತ ಹಯನ
ಹ್ಮ್ ಹ ಬಂದ ಗೇ ಲೇನವ
ಇಲ್ಲ ಏನ ಆಂಗಿಲ್ಲ ಅವ ನನಗ ಬೇಕಾ
ನಾವು ಬಂದ ನಡೆದಿತ್ತು
ಹೌದು ಏನೋ ಅಂದಲ್ ಬಿಡುವಣ ನ ಜಗಳ ಮಾಡಕತ್ತ ಅದ್ ಮಾಡಕತ್ತ ಇದ್ ಮಾಡಕತ್ರ ಏೋ ಅಂದೇ ನ ಒಟು ಅಂದಿರಂದ ನಾ ಫೋನ್ ಆಗ್ತಿದೆ ಅವಾಗ್ಲ ಯಾಕೆ ಏನನ್ ಮಾಡಿಲ ಗತ್ತರಲ್ಲ ತಿಳ್ಕರ
ಸಖು
ಆಮೇಲೆರೂ ಎತ್ತತಿದ್ದಿಲ್ಲಾ ಆಮೇಲೆಾರ ಹೇಳ್ತಿದ್ದಿಲ್ಲಾ
ಅದಕ್ಕದು ಫೈನಲ್ ಆಯ್ತು ಇನ್ ಮುಂದೆಕ್ಕೆ ಮಾತ್ರಸೋದಿಲ್ಲ ಕಿಂಬಲ್ಲಿ ಇರೋದಿಲ್ಲ ಹಾಸ್ಟೆಲ್ ಕ ಇರ್ಬ ಒಂದು ರ ಕೊತಿ ಬಲ್ಲಿ ಇರ್ಬೇಕು ಒಂದು ಅತ್ತ ಫೈನಲ್ ಆಗಿತ್ತು ಇಲ್ಲೇ ಇರ್ತಿದ್ದ ಅಂದ್ರ ನಾನು ಕೂಡ ಮಾತಾಡದಿಲ್ಲ
ನಿನ್ ಕೂಡ ಮಾತಾಡಬಾರದತ್ತ ಮತ್ ಮಾತಾಡಲ್ಲ ಈಗ
ಇ ಕೇಳ್ರೀ ಇಲ್ಲ ಇದ ಅಂದ್ರ ನಾನನ್ ಕೂಡ ಮಾತಾಡದಿಲ್ಲಾ ನಿಮ್ಮ ಮಮ್ಮಿ ಕೂಡನೆ ಮಾತಾಡ್ಬೇಕಕ್ ನೀ ಅಲ್ರೀ ಕೊತಿಬಲ್ ಇದ್ದ ಅಂದ್ರ ದಿನ ಎರಡ್ ಸಲ ಬಂದೋತನ್ ನಾನಿ ಹ್ಮ್
ಹ ಎಲ್ಲಿ ಇರ್ತೀನದು ಇಲ್ಲ ಇಬ್ಬ್ರಬ್ ಬಳ ಇರ್ತೀನದು ಅವೆಲ್ಲ ಇಲ್ಲ ಎಡ್ರಗ ಬಂದ ಹೇಳ್ಬಬೇಕ
ಹ
ಹೊರ ಕೊತಿ ಬಲ್ಲ ಇರ್ತೀನಲ್ಲ ಆಯ್ತ ಅಂದ ಅತ್ತ ಒಂದ್ ನಮ್ ಒಳಾಕ್ ತಳೆ ಅ ಇನಮ್ಮಕ್ಕಿ ಬ ಇದು ಏನ ಇನಮ್ಮಕ್ಕಿ ಎಲ್ಲ ಬೆಟರ್ಸಲ ಸೌ ನೋಡ್ಕೋತಿನಿ ಅಂತ ಹ ಹಿ ಹಂಗ ಹಿಂಗಯ್ ಹ ಅದಕ ತಕೊಂಡ್ರ ನಬತಗ ಕೆ ಗುಮೆ ಹ್ಮ್
ಎಷ್ಟಾಗವೆ ನೀವು
ಹ್ಮ್
ಮತ್ತ
ಎಗಲ್ಲ ಕಪ
ಏನಾದ್ರು ಇದ್ರೆ
ಹ್ಮ್
ಹೋಟಲ್ ಕೊೋಟಲ್ ಯಾಕ ಸಾಂಡ ಮಾಡ್ಲಗತ್ತರಿ
ಕ ಬ ಇದು ಬೇಕ ಈಗ ಕಿವಿ ಹಣತನತ ಬಟ್ಲಾ
ಹ್ಮ್ ಹ್ಮ್ ನಾಳಿಗೆ ಮಾಡ್ಬಿಡವಾ ಮತ್ತತ್ ನೆನಪರ ಅಡ್ಿಗೆ ಮಾಡಿ ನಾನು ಇಡ್ಲಿ ಹಾಕೀನಿ ಇಡ್ಲಿ ಚಟ್ ನಿಸಂಬರ್ ಮಾಡ್ತೇನಿ ಮುಂಜೆೇನದ್ದು
ಕೌಂಟರ್ ಮರಕ್ ಬಂದಳ ಬಂದಿಲ್ಲ ನಬಡ ಅದ ಬಂದ್ರ ಅನ್ ಬಿಿಟ್ರ ಬಂದದದ್ರೆ ಹೋಗ್ರತವಕಿ
ಶುಕ್ರವಾರು ಬರ್ತೀನ ಮುಂದ್ಳಕ್ಕಿನ
ಆ ಬಾಬಾ ಬ ಬಾಬ ಬರ್ಬೇಕಾಕ್ ಅದಾರ ಒಂದ್ ಆಯ್ತಾರ ಸುಟ್ಟಿ ಇರ್ತವ ಶುಕ್ರಾರ ಮುಗಸ್ಕೊಂತಾರ ಮತ್ತ್ ಶನಿವಾರ ಹೋಗ್ಬಿಡ್ತಾರ ಹ್ಮ್ ನಮ್ದೇ ಗುಣವಾ ಮನ್ಸ್ ಮಂದಾಗ ಹೋಗದು ವಲ್ಂತ ಬಿಟ್ಬಿಡ ಮಷ್ಟ ಶಣ ತಕಂಗ ಮದ್ ಏನಿನ ಸುಮ್ ಇಲ್ಲ ಇಟ್ಕೊಂಡಳ ಯಾಕ್ ಕಳಸ್ತೇತ್ ಹೇಳಿನಿ
ಏನಾದ್ೂ ಶಣಕ್ ಕಾಕಿ
ಯ್ ನೀವೇ ಎಲ್ಲ ಸೋಂಗ್ ಮಾಡ್ಕೊ ಹೋಗೋ್ರ ಇವೆಲ್ಲ ಬಿಡು ನಾನ ಎದ್ರರು ಹೇಳ್ಬಡಡ್ನಿ ಚಾಮನ ಹ್ಮ್ ಒಂದಿನ ಹೋಗೋದು ಎರಡ್ನಿನ ಇಲ್ಲ ಎ ಹೇಳಿಬಿಳೋದು ಮತ್ತ ಒಂದ ದಿನ ರಾತ್ರಿ ಹೋಗೋದು ಮತ್ ಮೂರ್ ದನಿನ ಇಲ್ಲ ಎ ಹೇಳಳ್ಬ ಬಿಳೋದು ಅಸು ಗಾಡಿ ಕಿರಾಯಿ ಮೂಲಅದು ಅದೇ ಕಿರಿ ರೊಕ್ಕಾನ ಗಾಡಿ ಎಣ್ಣಿ ಹಾಕ ಹೇಳೇಳ ಯ ದೂರ ಬರದಿ ಇರ್ತದ ಇವ ಹಾದಿ ಹೆ್ಯಾಂಗಲ್ಲ ಹೆಂಗ ಹ್ಯಾಂಗಿಲ್ಲಾ ಹೆ್ಯಾಂಗಿಲ್ಲಾ ಅಂದ್ರೆ ಇರದೇ ಒಂದ್ ರಾರಿ ಅಲ್ಲಿ ಇರ್ತ ಮೊದನ ಇಲಿ ಬಿಳತಾರ ಅಂತ ಹೇಳ
ಹ್ಮ್
ಹ್ಮ್ ವಾರದಾಗ ಆರ್ ದಿನ ಇಲ್ಲೇ ಇದಕೇಶನ್ದ ಒಂದ್ ದಿನ ಅಲ್ಲ ಇದ್ರೆ ಅದಕ್ ಬತದದ್
ಹ್ಮ್
ನಗ್ತಳಕಿ
ಮತ್ತೆ ಏನ್ ಮಾಡೋದಕ್ಕೆ ನಗದ ಗೊದ
ಎಲ್ಲ ಯಾರ ಫೋಟೋ ಇಟ್ಟಿರ ಸಿದ್ದೊಂಡ್ ಇಟ್ಟರ ಬಸ್ ಇಟ್ಟಿರ ಮ ಮುುತ್ತ ನೀಲಮಮ್ಮ ಕಾಕಾ ನೀ ಮಮ್ಮ ಮುಚ್ಚೆ ಕುಟ್ಟಿದ್ ಒಂದು ಹೊಲದಾಗ
ಹ್ಮ್ ನಮ್ ಹಲಕ್ ಹೋಗಿದ್ದದ ಅವತ್ ಹೋಗಿದ್ದೇವಲ್ ನಾವು್ ಹ್ಮ್ ್ಮ ಅವತ್ತು ಸಾನ ಸಾನಕಂದ ಬಿಟ್ರಲ್ಲ ಅವತ್ತಿಂದ ಹೋಗೋಗ ಹ್ಮ್ ಹ
ಉಣ್ಣ ಮಾಡಿದ್ದೀವಿ
ಎಡ್ತನಡ್ರ ಕುಕ್ಕರ್ಕ್ಕೆ ಅದಕ ಮಾಡ್ಲೇನೆ ಅದ್ಕ್ಕೆ ಕೇಳ ಹಂಗಗೆ ಹಂಡಿ ಪಲ್ಯದ ಇತ್ತಲ್ಲ ಶಾವತ್ ನೀರಿ ಬಂದ್ ನಂದ್ರ ಬಾತಳ ಕಡೆ ಹಾಲ ಹ್ಮ್ ಬೆಂಡಿಕೈ ಏ ಚಾಮಂಡಕಂಬರ್ಲಾನು
ಬಂದು ಚಾ ಕುಡಿಬೇಕಂದ್ರ ಚಾ ಖಾಲಿಯಾಗಿ ಇತ್ತು ಹಾ ಖಾಲಿಿಯಾಗಿ ತಳಗೆಲ್ಲಿ ಹೊೋ
ನನ್ಗ ಒಂದ್ ಫೋನ್ ಹಾಕ್ಬೇಕಿಲ್ಲ
ಅವ್ನಿಗೆ ಹೋಗಂದ ನ ಅವನು ತಲನು ಅಂತ ಜಂಡುಮ್ಮ ನನ್ ಕಲೆೇ ಹಚ್ಸ್ಕೊಂಡ್ಬೇಕು ಕೊಡಣ ನ್ ನನಗೆ ತಲಿ ನೌಲತಿದ ಆಂದುರ್ ಬಂದ ನನಕೈಲನ ಜೆಂಡ ಹೊತ್ತಿಸಕೊಂಡ್ ಹ್ೊಂಡಣ ಇವ್ನಿಗೆಲ್ಲಿ ಇವ್ನಿಗೆ ಎಲ್ಲಿ ಹೇಳೇತ್ ಹೇಳ್ತಾರೆ ಹೇಳೇಲ್ ನಾವ್ನಿಗೆ
ನನಗ್ಗೆೇಳ್ಬೇಕಲ್ಲ ನಾ ಬರ್ತಿದ್ದಲ್ಲ ಬಯಂಲ್ಲ ಒ ಗಾಡಿ ತಗೊಂಡು
ನಮ್ಮತ್ತೆಲಿಕ್ಕೆಿ ಹಾಲ್ಕೊಂಬಂದಂದ್ರ ಹೋಗಿ ಅಂತೇಳ್ಕ್ರೆ ಇರಲ್ಲಾಕ್ ಬಿಡಾಕಾ ಸುಮ್ನೆ ಅದನ್
ಹೂ
ತಲಿ ಒಜ್ಜಿ ಆಗ್ಯದ
ತಿರುಗಾಡಿ ಹ ಅದಕ್ಕೆ ನಾ ತಿರಗ್ಯದ ಹೋಗಲ್ಲನ
ಹಾ ಎಲ್ಲ ಕಡೆ ತಿಗಾಬೇಕತದೆಲ್ಲ ಹೋಗ್ಬೇಕಕ್ತದ ಬರ್ಬೇಕಗ್ತದ್ಬೇಕಕ್ತದ ಮಟ್ಬೇಕಕ್ತದ ಎಲ್ಲೂ ಹೋಗಲ್ಲಂತದ್ರಿದ ನಡೆಂಗಿಲ್ಲ ಯಾರು ನಲ್ಲ ಹೋಗ್ ಹೋಗಬೇಕು ಮಾಡದ್ ಮಾಡ್ಬೇಕು ಬರದು ಬರಬೇಕು ಅಷ್ಟೇ ಜೀವನ
ನಿಮ್ಮಯಿದ ಕಾರ್ ಉಗ್ಲಕ್ ಆತದ ಕಮ್ಮದರು ಪ್ಪಸಲ ಕಾಲ್ ಬಾಯಲ ತಪ ಇ ಒಂದ ಕಾಲ್ ಬಾಯಲ ತಪ್ಪ
ಹೂ
ಹ
ಏನ್ ಮಾಡ ಪಯಸ ಅದ ಮುಂದೊಂದ್ ಕಾಯಿಲೆಗಳು ಬಂದ ಸರ್ಕೊತ
ವಯಸ್ಸಾಗ್ಯವ ಅಯ ಆತ ಆತ ನ ಅಂತೀನಿ ನೀ ಬಾವಿ ಅಲ ಕಮ್ಮಿ ನೀ ಹ ಹೂ
ಇವಕ್ ಮಾಡ್ಕೊಡ ಜಲ್ದಿ ಉಣ ಜಲ್ದಿ ಮಲ್ಗಸು ಮುಂಜೆ ಜಲ್ದಿ ಹೇಳ್ತವ ಜಲ್ದಿ ಎ ಹೇಳ ರೂಡಿ ಬೀಳ್ತದ
ನೀಾಗ ಮುಟ್ಟಾ ಬೈದಾರತ್ತ ಎ ಬಚ್ಚಕ್ಕೆ
ಯಾರು
ಮಾಡತ್ತ ಅಂತ ನಾ ಹೇಳಿಲ್ಲ ನಾ
ನೀನೇ ನೆನಪ ಮಾಡಿಲ್ಲ ನನಗೇನ್ ನೆನಪ ನನಗ ನೆನಪುಿಳ್ಬಿಡು ನೀನೇ ನೆನಪು ಮಾಡಿಲ್ಲಾ ಹೂ ನೆನಪ ಮಾಡಣಿ ಮತ್ತೆ ಫೋನ್ ಹತ ದ ಆಗಲ್ಲ ಮೇಲೆ ಮಾತಾಡ್ತೀನಿ ರೀ ನಾಗಣ್ಣ ಮಾತಾಡ ಆದ ಬೊಕ್ಳು ಅಮ್ಮನ್ ಮಾತಾಡ್ತೀನಿ ನನ್ಗೆ ನೀ ಹತ್ತಲಿಲ್ಲ ಹೂ
ಹೇಳಾರ ಕೇಳಿದ್ರ ಮನೀ ಖಾಲಿ ಮಾಡೇಣ
ಈಗಷ್ಟ ಇರು ಆಮೇಲೆ ಹೇಳಕತಿ ತ ಒ ಸ್ಟೋರಿ ಮತ್ತೊಂದ್ಸಲ ಎರಡು ನಿಮಿಷ ಕಟ್ಟಾದ್ಮೆ ಮತ್ತೆ ಅಚ್ಚನ ಅಂತ
ಹೂ
ಹ ಯಕಂತ ಪರ ಸರಿ ತಗೋ
ಹೂ ಹ
ಹೂ ಹ ಸರಿ ಬಾಯ್ ಹ ಹ